ಹೆ ಹಲೋ ಹ ಕೇಳಸ್ತ ಇದಿಯಾ
ಹಾ ಹ ಬಸ್ತ ಇ
ನನಗೂ ಕೂಡ ಸ್ವಲ್ಪ ಕೆಲಸ್ತಾ ತೆ ನೋಡಾ
ಹೌದ ನಿಮ್ಮ ಪುಣ್ಯನ್ನು ಎಕ್ಕ ದಪ್ಪಿಕಲ್ಲ
ನು ಇಲ್ಲಪ್ಪ ನಂದಿಂದಮ್ಮ ಎಲ್ಲ
ಸೌಡ ಬರ್ತಾಯ
ಹೌದ
ಹ
ಮತ್ತೆ ನಾನು ಏನ್ನ್ಬೇಕಂತ ಅನ್ಕೊಂಡಿದೆೆ ಅಂದ್ರೆ
ಏನ್ ಮಾಡ್ತಾ ಇದೀಯಾ ನೀನು ಸೌನ್ ಚೆನ್ನಾಗಿ ಮಾತಾಡ್ತೀಟಾ ಏನು ಆದೆ ನಿಮ್ಗೆ
ದೂಷ ಬತಾಡಾ
ಏನು
ಹಲೋ
ಹಾ ಹೇಳೋ
ಜೋರಾಗಿ ಮಾತಾಡ ಮರ
ಹಾ ಮಾತಾಡ್ಲಾತೀನಿ ನೀನು ಜೋರಾಗಿ ಮಾತಾಡ್ತಾ ಇಲ್ಲ ಏನ್ ಕುರಿ ಕಾಯಲಕ್ ಹೋಗಿದ್ದೇನು
ಏನ್ ನೀನು ಸೌಂಡ್ ಗಂಡ್ ಬರಲ್ಲವ ಏನು ಗಣಸು ಗಣಸ ಇದಯಲ್ಲಾ
ಗಣಸ ಬಂದು ನೋಡು ಏನ ಇದೆ ಗಣಸಿಂದಿನ ಏನ ಹಣ್ಣು ಏನ ನೋಡಂಬ
ಅ ತಸು
ನೀನು ಸ್ಲೋ ಮಾತಾಡ್ತಾ ಇದೀಯ ನಾನು ಅಲ್ಲ
ಇಲ್ಲಪ್ಪಾ ನಾನನ್ ಅಂದ್ರು ದವಾಸಿ ಮಾತಾಡ್ತಿ ನೋಡ ನಾ ಕೂರ್ಗಿ ಕೇಲ್ತದ ನಮ್ದ ಸೋಣನ ಅಂತಂದ್ರ
ಏನ್ ಮಾಡ್ತಾ ಇದಯ ನೀನು
ಏನಿಲ್ಲಪ್ಪ ಅದ ಓದ್ತಾ ಇದೆ ಏನಂತಂದ್ರೆ ನಮ್ಮ ದೇಶದಲ್ಲಿ ಎಷ್ಟುವರೆ ಪಾಗ ಕತ್ತೆ ಏನಿಲ್ಲ ಅಂತ ಹೇಳಿ ಸ್ಟಡಿ ಮಾಡ್ತಾ ಇದ್ದೆ ನಾನು ಈಗ
ಏನ್ ಸ್ಟಡಿ ಮಾಡ್ತಾ ಇದ್ಯಪ್ಪಾ ಈ ಸ್ಟಡಿ ಮಾಡ್ಕಿರಿ ನೀ ಏನು ಎಷ್ಟು ಹತ್ತು ವರ್ಷ ಆಯತು ಸ್ಟಡಿ ಮಾಡ ಮಾಡ್ತಾ ಇನ್ನ ಆದ್ರು ಗೌರ್ಮೆಂಟ್ ಜಾಬ್ ತಗೊಂಡಿಲ್ಲ ಏನಿಲ್ಲ ಏನ್ ಮಾಡ್ತು ಏನಿಲ್ಲ
ಇಲ್ಲಪ್ಪ ಈಗ ತಗೋಬೇಕು ಏನಂತಂದ್ರೆ ಅದು ರೇಟ್ ಇ ಅಲ್ಲ ಹ್ಮ್
ಏನ
ರೇಪ್ ಜಾಸ್ತ ಜಾಸ್ತಿ ಆಗ್ತ ಇದೆ ನ ಮಂಡ್ಯಲ್ಲಿ
ಹಾ ರೇಪ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಏನ್ ಮಾಡೋಣ ನೀನು ಓದ ಕಿರಿ ಏ ಮಾಡತಿವಿ ಅದ್ರೆ ಏನ್ ಇನ್ಸ್ಟಾಗಲ್ಲಿ ರೀಲ್ ಮಾಡ್ತಾ ಏ
ಇಲ್ಲ ಇಲ್ಲ ನಾನು ಕೂಡ ರೇಪ್ ಮಾಡ್ಬೇಕಂತ ಅನ್ಕೊಂಡನ್
ಒಯ್ ಇಂತ ಎಲ್ಲಾ ಹೊಲದ್ ಚಟ ಮಾಡ್ಬಾರಡ್ದು ನೀನು ಒಯ್ದನಿ ಎಲ್ಲಾ ಹಓದೋರು ಪ ಎ ಯು ಪಿ ಎಸ್ ಸಿ ಆತ ಅಂತಕಿರಿ ರೇ ಗಪ್ ಮಾಡ್ಕಿರಿ ಕಸ್ ಯತ ಅಂದ್ರೆ ಏನ್ ಮಾಡ್ತ ನೋಡಿ ಹ
ಹ ಹೌದೌದು
ಏನ ಹೌದ ಹೌದು ನಿನ್ ಬಲ್ಲಿ ಸವಪ್ಲು ನಾಲೆಜ್ ಇಲ್ಲ ಬುದ್ಧಿ ಇಲ್ಲ ಏನಿಲ್ಲ ಓದ್ಕಿರಿ ಇಷ್ಟು ಓದಿ ಏನ್ ಕೆಲ್ಸ ಆಯತ ಬಿಡು ನಿಮ ನಿನ್ ಜೊತೆ ಏನ್ ಮಾತಾಡ್ಬೇಕನ್ ಬಿಡುಪ್ಪಾ
ಹೌದು ಆ
ಹಲೋ
ಹಲೋ.
ಆ ಹಲೋ ಏನ್ ಅಂತಿ ಅಪ್ಪಾ ಮನಸ್ಸಿಗ ಹಚ್ಕೊಬೇಕು ಎಲ್ಲಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಡೇಲಿ ಎಂಟ ಹತ್ ತಾಸು ಓದ್ಕಿರಿ ರೇಪ್ ಮಾಡ್ತೀನ ಅಂದ್ರೆ ನಿನ್ಗೆ ಏನ್ ಹೇಳ್ಬೇಕ. ಬೇಕು ನೀ ಪೀ ಎಸ್ ಆತನಿ ಯು ಪೀ ಎಸ್ ಸಿ ಆತೀನಿ ಅಂತ ಹೇಳ್ತಿ ಆ ಮ ಮನೆಯಲ್ಲಿ ಅಪ್ಪ ಅಮ್ಮಗೆ ಹೇಳಿ ಬಂದಕೇರಿ ಇಲ್ಲಿ ಬಂದ್ಕೇರಿ ಓದೋದಿಲ್ಲ ಏನಿಲ್ಲ. ಹಿಂಗ ಮಾಡಿದ್ರೆ ಹೆಂಗ ಹೇಳ ನೋಡೋಣ.
ಇಲ್ಲ ನೀನು ತಪ್ಪಾಗಿ ಕೇಳ್ಕೊಂಡಯ ಅನ್ಸ್ತೆ ನಾನು ರೇಪ ಅಂತ ಅಂದಿಲ್ಲ.
ಏನ ಅಂದಿ ಮತ್ತ ನೀ.
ಪೇಪರ್ ಮಾರತೇನಿ ಅಂದೆ ನಾನು.
ಪೇಪರ್ ಮಾರತಿನ ಅಂದೇ ಏದದಕ್ಕೆ ನಿನ್ನ ನಿನ್ಗೆ ಅಮೌಂಟ್ ಗಿಮೌಂಟ್ ಏನು ಮನ್ಯಾಗ ಹಾಕಲ್ಲ ಏನು ನೀ.
ಇಲ್ಲ ಪೇಪರ್ ಮಾರದ ಅಂದ್ರೆನು ನಾನು ಇ ಮಾಡ್ತಿಂದಲ್ಲ ನ್ಯೂಸ್ ಪೇಪರ್ ಇದೆ. ಲಾ ಅದು ತಗೊಂಡೋಗ ಈ ನಮ್ಮ. ಲೈಬ್ರರಿಯಲ್ಲ ಎಲ್ಲ ಹಂಚತಿನಿ ಲೈಬ್ರರಿ ಅಲ್ಲಿ ಇರ್ತೀನಿ ಅಲ್ಲ ನಾನು.
ಹೌದಾ.
ಅದಕ್ಕೆ ಮಾರ್ತೀನ ಅಂತಳ ಅಂತಾರ ನಮ್ ಕಡೆಗೆ.
ಮಾಡ್ತೀನಿ ಅಂದಿಲ್ಲಪ್ಪಾ ನೀನು ಮರ್ಡರ್ ಮಾಡ್ತೀನ ಅಂದಗ ಆಯ್ತು ನನ್ಗೆ.
ಇಲ್ಲ ಇಲ್ಲ ರೇಪ್ ಮಾಡುದ ಅಲ್ಲರಿ ನಾವುಪೇ ಪೇಪರ್ ಮಾಡ್ತೀವ ಅಂತ ಅಂದೆ.
ಪೇಪರ್ ಮಾಡ್ತಾ ಇದಯಾ.
ಹೌದು.
ಹೌದಾ. ಇಲ್ಲಿ ನಮ್ಮ ನೂರ್ ಬಾಯ್ ಅಂತ ಒಬ್ಬರು ಇದ್ದಾರೆ. ಅವರು ಇಷ್ಟು ದಿನ ಡಿಲಿವರಿ ಮಾಡ್ತಿದರಂತೆ.
ಹಾ.
ಅವರು ನಮ್ಮ ರೂಮಿಗೆ ಬಂದಿರ ಬಂದಿದಿದ್ದಾರೆ ಈಗ ಡಿಲವರಿ ಮಾಡ್ತಾರಂತೆ ಯಾರ್ದ ಅರೆ ಡೆಲ್ಲಿ ವರಿ ಐತ ಏನು.
ಡೆಲಿವರಿ ಮಾಡ್ತಾರಂತ.
ಹಾ ಡೆಲಿವರಿ ಮಾಡ್ತಾರಂತ.
ಏನ ಮಕ್ಕಳ ಡಿಲಿವರಿ ಮಾಡ್ತಾರಂತ ಗಂಡ ಮಕ್ಕಳ ಹೆಣ್ಣು ಮಕ್ಕಳ.
ನಿಮ್ ಬಲಿ ಗಣಸ ಮಕ್ಳಿಗೆ ಪ್ರೆಗ್ನೆಂಟ್ ಆತಾರ ಏನು.
ಹಾ ನಂಬಲ್ಲಿ ಗಣಸ ಮಕ್ಳು ಇದಾರೆ ಒಬ್ರು ಪ್ರೆಸೆಂಟ್ಗಿ ಆಶಿಫ್ ಬಾಯ್ ಅಂತ ಇದಾರೆ ಅವ್ರು ಈಗ ನಾಕ್ಕ ಹಾಡದರ ಈಗ.
ಹೌದಾ ಬಾಷಾ ಬಾಯ್ ರು ಪ್ರೆಗ್ನೆಂಟ್ ಆಗಿದ್ದಾರೆ.
ಹಾ ಬಾಷ ಬಾಯ್ ರು ಕೂಡ ಪ್ರೆಗ್ನೆಂಟ್ ಆಗಿದ್ದಾರೆ.
ಹೌದಾ.
ಬಾಷ ಬಾಯ್ ಆಸಿಫ್ ಬಾಯ್ ಅವರು ಅವ್ರರಿಗೆ ಅವ್ರಿಗೆ ಪ್ರೆಗ್ನೆಂಟ್ ಯಾರು ಮಾಡ ಇದರ ಅಂತಂದ್ರೆ ಒಬ್ರು ಇದ್ದಾರೆ ಒಬ್ಬರು ಹುಡುಗ ಅವರು ಅವ್ರ ಹೆಸರು ದಾವದ್ ಅಂತ ಹೇಳಿ ಇದೆ.
ದಾವದ ಅವರು ಪ್ರೆಗ್ನೆಂಟ್ ಮಾಡಿದಿದ್ದಾರೆ ಏನು ಭಾಷೆ ಅವರಿಗೆ.
ಹೌದು ಬಾಷಾ ಅವರಿಗೆ ಮತ್ತೆ ಅಶ್ಯಿಫ್ ಬಾಯ್ ಅವರಿಗೆ ನಾಲ್ಕು ಮಕ್ಕಳು ಹಡಿಯೋಕ್ಕೆ ಕಾರಣನೇ ಅವ್ರ ದಾವ್ ಬಾಯ್.
ಹೌದಾ ಹಂಗಂದ್ರೆ ನೀನು. ನನ್ ಮಗ ಏನು.
ಆ.
ಹಂಗಂದ್ರೆ ಆಸಿಫ ಅವರು ಮಗ ಏನು ದಾವದು ನೀನು.
ಹಾ ನನ್ ಮಗ ಯಾರ. ನಮ್ ನನ್ ಮಗ ಇಬ್ಬರು ಮಕ್ಕಳು ನಂದ ಒಬ್ರು ಕರಿ ವಷ ಬಾಯಿ ಇನ್ನೊಬ್ರು ಬೆಳ್ಳೆನ ಆಶಿಫ್ ಬಾಯ್.
ಹೌದಾ ಇಲ್ಲೇ ನಮ್ ಫ್ರೆಂಡ್ ಮ ಮಾತಾಡ್ತಾನ ನೋಡ ಮಾತಾಡ್
ಕೊಡಿ
ಸರಿ ಮಾತಾಡಿ
ಹಲೋ
ಮಾತಾಡಲ್ಲಂತಪ್ಪ ನಿನ್ ಜೊತೆ ನೀ ಬಾಳ್ ಹೊಲಸಿದೆ ಅಂತ ಅವ್ರು ನಿನ್ ಜೊತೆ ಮಾತಾಡಲ್ಲ ಅಂತ
ಇಲ್ಲ ನಾನ್ ಅಷ್ಟೇ ನೋಡ ಹೊಲ್ಸ ಕಾಣತೀನಿ ನಂದೇನಿದೆ ಅಲ್ಲ ಅದು ಬೆಳ್ಗ್ ಇದು ಎಲ್ಲಾ ಕ್ಲೀನ್ ಇದೆ
ಏನು ಬೆಳ್ಗಿದೆ ನಿಂದು ಹೃದಯ
ಹೃದಯ ಅಲ್ಲಾರೀ
ಹಾ ಏನು
ನಂದು ರಿ ನಂದು
ಅದೇ ನಿಂದು ಏನು ಬೆಳ್ಗಿದೆ ಹೇಳು
ನಂದು ಮುಖಾ ರಿ
ನೀ ಮುಖ ಬೆಳ್ಗಿಲ್ಲಪ್ಪಾ ನೀ ಕರ್ರ ಮಾರ್ತ ಮರಿ
ನನ್ ಮುಖ ಅಂದ್ರ ನನ್ ಮುಖ ಅಲ್ರಿ ನನ್ ಮಕ್ಲ್ ಮುಖ
ನಿಮ್ಮ ಮಕ್ಲ್ ಮುಖಾನ್ ನೋಡಿ ತಗೊಂಡು ಏನ್ ಮಾಡ್ಬೇಕಪ್ಪ
ಯಾಕಂತಂದ್ರೆ ನನ್ ಮಕ್ಳಿಗೆ ಮದ್ವಿ ಮಾಡ್ಬೇಕಂತ ಹೇಳಿದೆ ಆ ಸಿಬ್ಬವಿಗೆ
ಹೌದಾ
ಆಯ ಏನ್ನ್ಬೇಕಂದ್ರೆ ಈಗ ಆ ಪ್ರೆಸಿಡೆಂಟ್ ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ತಿರುಗಾಡ್ತಾರೆ ಅವ್ರು ಇದರ ರೊತಿಂದ ಅಲ್ಲಿಲ್ಲಿ ಚಪ್ಪಾಳೆ ಹೊಡ್ದು
ಹೌದ ಚಕ್ಕಗಳು
ಗೊತ್ತಿದೆ ಅಲ್ಲ ಅವ್ರು ಯಾರಂತ ಹೇಳಿ ನಿಮ್ಗೆ
ಹೌದೌದು ಗೊತ್ತಿದೆ ನನ್ಗೆ
ಹ ಅವ್ರ ಜೊತೆಗೆ ಅವ್ರಿಗೆ ಹುಡುಗರಿಗೆ ಮದುವಿ ಮಾಡ್ಬೇಕು ಇಲ್ಲಾ ಅಂತಂದ್ರೆ ಮತ್ತೆ ಅವ್ರಲ್ಲಾ ಬರೆದಾರಿ ಇರ್ತಾರೆ ಅಂತೇಳಿ
ಹೌದಾ ಮಾಡಸಪ್ಪ ಅವ್ರ ಮಾಡ್ಕೊತಾರ ಇಲ್ ನೋಡ ಅವ್ರಿಗ್ ಕೇಳ ಮೊದಲ
ಇಲ್ಲಅವ್ರ ಎಲ್ಲರೂ ಹೂ ಅಂತಂದಿದ್ದಾರೆ ಈಗ
ಹೌದಾ ಹ
ಹೌದು
ಹ್ಮ್ ಹ್ಮ್ ಮತ್ತೇನ್ ಮಾಡ್ಬೇಕು ಈಗೆ
ಈಗಂತರು ಎಲ್ಲಾ ಸಮಸ್ಯೆ ಬರ್ತಾಇದೆಪ್ಪಾ ಅವ್ರಿಗೆ ಮದ್ವಿ ಮಾಡ್ಬೇಕು ಭಾಷೆ ಅವ್ರಿಗೆ ಒಳ್ಳಗ್ ಮಾಡ್ಬೇಕು
ಭಾಷಾಬೈ ಅವರಿಗೆ ಒಂದು ಮೈಫೇರ್ ಅಂತ ಕ್ರೀಮ್ ಬರ್ತದೆ ಅದು ಕೊಡಿ ಅವ್ರು ಬೆಳ್ಗತಾರೆ
ಯಾವದು ಕ್ರೀಮು
ಮೈಫೇರ್ ಕ್ರೀಮ್ ಅಂತ ಬರ್ತಿದೆ ಫೈಜಾ ಬ್ಯೂಟಿ ಕ್ರೀಮ್ ಬರ್ತಿದೆ ಮತ್ತೆ ಗೋರಿ ಕ್ರೀಮ್ ಬರ್ತಿದೆ ಇ ಇಂತ ಬಹಳ ಹಲವಾರು ಕ್ರೀಮ್ಗಳು ಇದೆ ಬೆಳ್ಗಗಕ್ಕೆ ನೀವ್ ಎದಕ್ ಟೆನ್ಷನ್ ತರ್ತೀರಿ ಆದ್ರೆ ಒಂದ್ ಕ್ರೀಮ್ ಕೊಡೋಣ ಬೆಳ್ಗ್ ಆತಾರೆ ಅವ್ರು
ನಾನು ಒಂದು ಕ್ರೀಮ್ ಕೊಟ್ಟಿದ್ದೆ ಅವ್ರಿಗೆ
ಯಾವಾತ್ ಕ್ರೀಮ್ ಕೊಟ್ಟಿದ್ದೆ ನೀನು
ಹ್ಮ್ ಅದು ನಮ್ದ ಪ್ರೈವೇಟ ಇರುತ್ತೆ ಅದು ಕ್ರೀಮ್ ಕೊಟ್ಟಿದ್ದವ್ರಿಗೆ
ಪ್ರಾವೇಟ್ ಕ್ರೀಮ್ ನಿಮ್ದು
ನಾನೇ ಒಂದ್ ಹೊಸದ್ ಲಾಂಚ್ ಮಾಡಿದ್ದೇನೆ
ಯಾವಾಗ ಲಾಂಚ್ ಮಾಡಿದ್ದೀರಾ ನೀವು
ಒಂದು ಮೂರ್ ನಾಲ್ಕು ವರ್ಷ ಐತ್ ಈಗ ಕ್ರೀಮ್ ಲಾಂಚ್ ಮಾಡಿ
ಹೌದಾ ಅದು ಕ್ರೀಮ್ ಯಾವದು ಹೇಳು ನೋಡೋಣ ಸ್ವಲ್ಪ
ಆ ಕ್ರೀಮ್ ಹೆಸರು ಏನಂತಂದ್ರೆ ಮಿಸ್ಟರ್ ಎಮ್ ಡಿ ದವು ದವ ಅವರ ಕ್ರೀಮ್ ಅಂತ ಹೇಳಿಟ್ಟಿದಿ ಹೆಸರು ತ್ತು
ಅಂಬಡಿ ದಾವದ ಕ್ರೀಮೆ ಸರ್
ಹ್ಮ್ ಕಂಪನಿಯ ಬ್ರ್ಯಾಂಡ್ ಹೆಸರು ಏನಂತಂದ್ರೆ ಹೆಬ್ಬಲಿ ಇಟ್ಟು
ಯ ಬುಲೂಟ ು ಎಮ ಕಂಪನ ಬ್ರ್ಯಾಂಡ ಅ
ಕಂಪನಿ ಬ್ರ್ಯಾಂಡ್ ಹೆಸರು ಹೆಬ್ಬಲಿ ಇಟ್ಟು ಅದು ಎಲ್ಲಿ ಸಿಗ್ತದೆ ಅಂತಂದ್ರೆ ಬರ ಮನಸ್ಸನಲ್ಲಿ ಅಷ್ಟ ಮತ್ತ ಸಿಗುತ್ತೆ
ಮನಸ್ಸಿನಲ್ಲಲ್ಲ ಅಷ್ಟೇ ಸಿಗುತ್ತದೆ
ಹ್ಮ್ ಮನಸ್ಸನಲ್ಲಿ ಎಂತಂದ್ರೆ ಅದು ನಮ್ಮ್ ಅಂಗಡಿ ಹಸುರು ಮನಸ್ಸ ಅಂತ
ನಿಮ್ಮ ಅಂಗಡಿ ಹೆಸರು ಮನ್ಸ ಏನು
ಹ್ಮ್ ಮನಸ್ಸು
ಅ
ಮತ್ತೆ ನಿಮ್ಗೆ ಬೇಕಾ
ಇಲ್ಲ ನಿಮ್ಮ್ ಹೆಸರು ಏನು
ನಮ್ಮ ಹೆಸರು ಹೆಬ್ಬುಳ್ಳ
ನ ಸ ಬ ಕಂಪನ ಆ ಸ ಬು
ಹೌದು
ಹ ಭಾರಿ ಭಾರಿ ವಸರ ಎಡ್ತಾರೆ ಬಿಡಪ್ಪ ನೀ
ಬಾರ್ ಬಾರ್ ಹೆಸರು ಇಲ್ಲ ನಮ್ಗೆ ಈ ಹೆಸರು ಇದೆಲ್ಲ ಕಿಚ್ಚ ಹುಚ್ಚ ಅಂತ ಹೇಳಿದಾರಲ್ಲ ಒಬ್ರು ಕುನದಾರ ಹ
ಇಚ್ಚ್ಚಾ ಹುಚ್ಚ ಅಂತ ಗೊತ್ತು ನನ್ಗೆ ಅವ್ರ ಕಟ್ಟಿಂಗ್ ಹೆಸರು ಹೆಬ್ಬುಳ್ಳಿ ಅಂತ ಇತ್ತು ಅದನ್ನು ಗೊತ್ತಿದೆ ನನಗೆ
ಹ ಹೌದಾ
ಹೌದು ಅದು ಹೆಸರು ನೀವ್ ಉಟ್ಕೊಂಡ್ರೆ ಹೆಂಗ ಕಟ್ಟಿಂಗ್ ಹೆಸರು ಹಬ್ಬುಳ್ಳಿ ಅಂತ ಕಟ್ಟಿಂಗ್ ಹೆಸರು ಇ ಅ ನೀವು ಏನಪ್ಪಾ ಬಾಳ ಉತ್ಸಾ ಇದೆ ಬಿಡನು
ಏನುೋ
ನೀ್ ಬಾಳ ಉತ್ಸಾ ಇದೀಾ ಕಟ್ಟಿಂಗ್ ಹೆಸರು ಹಬ್ಬುಲಿಿ ಐತಿ ನಿನ್ ಹೆಸರುನು ಹೆಬ್ಬುಲಿ ಇಟ್ಕೊಂಡಿದ್ರೆ ಹಂಗ ಹೇಳ ಹ್ಮ ಒಬ್ಬ ಹೀರೋ ಅಂತ ಸುದೀಪ್ ಅವರು ಅವರು ಕಟ್ಟಿಂಗ ಹೆಸರು ಅಬ್ಬೂಲಿ ಅಂತ ಇಟ್ಟಿದ್ದರು ನೀ ಅಂದ್ರೆ ಅದೇ ಹೋಗ್ತಿರಿ ಅಷ್ಟು ದೊಡ್ಡ ಫ್ಯಾನ್ ಎನು ಕ ಇಚ್ಚ್ಚಾ ಸುುದಿ ಪಡ್ದುು
ಇಲ್ಲ ಅದು ಯಬೂಲಿ ಎಂತಿದ್ದೇವಲ್ಲಾ
ಹಾ
ಅದು ಮೂವೇ ಸರಿ ಅದು ಏನಾಗುಣ ಹೌದಾ
ಇರಂದ
ಈ ಕಡೆ ನಮ್ಮ್ ಹುಡುಗರು ಬಂದಿದ್ರು ಒಗಡೆ ಎಸಿನ ಹ ಎಸಿ ಅಲ್ಲ
ಹಲೋ
ಹಾ ಹೇಳು
ಏನ್ ಮಾಡ್ತಾ ಇದೆ ಈಗ ಪ್ರೆಸೆಂಟ್ ಆಗಿ ನೀನು ಈ ಸದ್ಯಾಗ ಏನ್ ಕೆಲ್ಸ ಮಾಡ್ತಾ ಇದಯ ನೀನು
ಯಳ್ ಕೊಡು
ಹಲೋ
ಅಪ್ಲಿಕೇಶನ್ ಯಾವಾಗ ಹಾಕ್ತಿದಿದ್ದಾರೆ ಇದ ಹ
ಯಾವದು ಅಳ ಸನಗಿದ್ದರ
ಒೌದ ಹಾಸ್ಟಲ್ ಅಪ್ಲಿಕೇಶನ್
ಹ ಅಪ್ಲಿಕೇಶನ್್ಮ ನಾ ದಿನ ಆಯ್ತು ಹಾಕಿ
ಹೌದಾ
ನೀವ ಹ ಹಾಕರಿ
ಹದಾ
ಆಯ್ತು ತಗೋಪ್ಪಾ ಆಮೇಲ್ ಫೋನ್ ಹಸ್ತೇನಿ ನಿನ್ಗೆ ಸ್ವಲ್ಪ ಕೆಲ್ಸ ಒಂದಿದೆ ನನ್ಗೆ
ಹ ಏನ್ ಕಲ್ಸ ಇದೆ ಈಗ ನಿನಗೆ
ಈಗ ಕೆಲ್ಸ ಇದಪ್ಪಾ ನಾನು ಡ್ಯೂಟಿಿಗೆ ಹೋಗ್ಬೇಕು ಈಗ
ಹೌದಾ
ಹಾ ಫುಲ್ ಡ್ಯೂಟಿ ಹೋಗೋದ ಐತೆ ಆಮೇಲೆ ಅಷ್ಟತೇ ನಿನ್ಗೆ
ಸರಿ
ಹ್ಮ